ಸರ ಆರಾಮ್ದ್ರಿ ಆರಾಮ್ ನೋಡ್ರಿ ಏನ್ ನಡಸಿದೆ ಸದ್ಯಕ್ಕೆ
ಎಲ್ಲಾ ಆರಾಮದಿ ನೀವ್ ಇವ್ರ ದೇವರಾಜೇ ಅವ್ರ ಗೊತ್ತಾ
ಹೌದೌದು ಹಾ ಗೊತ್ತು ಗೊತ್ತು ಚೆನ್ನಾಗ ಅವ ಅವ್ರ ಕಾಲೇಜ್
ಹೌದ್ರ ಹೌದ್ರೀ ಅವರು ದೊಡ್ಡ ಮಹಾನ್ ಜ್ಞಾನಿಗಳ್ರೀ ಅವರು
ಏನು ಮಾಡ್ತಿದ್ದಾರೆ ಸಿದ್ದಕ್ಕಿ ಅವರು ಈಗ
ಅವರು ಕುಡಿತಾ ಇದ್ದಾರೆ ಇವಾಗ
ಏನು ಕೂಡಿತ ಇದ್ದಾರೆ
ಅವರು ನೀರನ್ನ ಕುಡ್ತಾ ಇದ್ದಾರೆ
ಹೌದಾ ಅವರು ಚೆನ್ನಾಗಿದ್ದಾರಲ್ವಾ ನಮ್ ಕೇಳರ ಅಂತ ಹೇಳ್ರಿ
ಹಾ ಪ್ಪ
ಆದಷ್ಟ ಬೇಗ ಸಂಪರ್ಕಿಸ್ತೀವಿ ಅವ್ರನ್ನ ಹ್ಮ ಮತ್ತೆ ನಿಮ್ಮ ವಸಂತ ಹ ನಿಲಯದಲ್ಲಿ ಏನು ಮಾಡ್ತಿದ್ದಾರೆ ಸದ್ಯಕ್ಕೆ ನೀವು
ಅದಕ್ಕೆ ಏನ ಇಲ್ರರಿ ಸುಮ್ನೆ ಕಾಲಿಕ್ಕೆ
ಹಲೋ
ಅರೆ ಅಡಿಸರ ನಾಕ ಎಲ್ಲಿ ನೀ ಬಚ್ಚಾ
ಅಲ್ಲೋ
ಹಲೋ
ಹಯ್ಯ ಯಾರ ಸ್ವಲ್ಪ ನೆಂಟ್ಲ ಮಾತಾಡ್ ಯಪಟ್ಟದು ಬರೆ ನಮಗೆ
ಹೌದಾ ನಿಂಬಲ್ಲಿ ಸರಿಗಲ್ವಲ್ ಡ್ರ ನಿಂಬಲ್ಲಿ ಹ್ಮ್ ನೀವು ಸೌಂಡ್ ಬಾಳ ಬರ್ತಿದರಿ ನಂತ
ಇವಾಗೆಲ್ಲ ಕಡಿಮೆ ಆಯ್ತ್ ನೋಡ್ರಿ
ಕಮ್ಮಿ ಆಯ್ತ ಮತ್ತೆ ನಿಮ್ಮ ವಸಂತಿ ನಿಲಯದಲ್ಲಿ ಗಿಡಗಳು ಯಾವ್ಯಾವ ಹಾಕಿದಿದ್ದಾರೆ
ಏನ್
ನಿಮ್ಮ ವಸಂತಿ ನಿಲಯದಲ್ಲಿ ಗಿಡಗಳು
ಗಿಡಗಳು ಇದವ್ರೆ ತೆಂಗಿನ ಕಡ ತೆಂಗಿನ ಕಿಡ
ಹಾ ಮತ್ತೆ ಹ್ಮ್ ಹ್ಮ ಹಬ ಮನ್ ಮರದು
ಹ್ಮ ಮತ್ತೆ ನಿಮ್ಮ ಹತ್ರ ಏನ ಸೌಂಡ್ ಆಗ್ತದೆ ನೋಡ್ರಿ
ಹೌದಾ ಬಾಳ ಆಗ್ತಿದೆೇನ್
ಹೌದು ಶಬ್ದಕ್ಕೆ ಕೇಳ್ತಿದೆ ಹೆಚ್ಚ
ಹಾ ನಂಬತಿ ಯಾಕಂದ್ರೆ ನಮ್ ಬದಿ ಹುಡ್ರ ಚೆನ್ನಾಗಿಲ್ಲರಿ
ಹೌದ್ರಿ
ಹ್ಮ್ ನಿಮ್ಮಷ್ಟ ಅಂತ ಏನೆಲ್ಲಾರ
ಹಾ ಇಲ್ಲೇ ಇಲ್ಲೇ
ಇಲ್ಲ ನಮ್ಮ್ ಕಡೆಯಿಂದ ಏನಾದ್ರ ಶಮಶಿ
ಇಲ್ಲ ಇಲ್ಲ ನಿಮ್ಗ ನಿಮ್ಗೆ ಏನ್ ಸಮಸ್ಯೆ ಇಲ್ಲ ಇಲ್ಲ ಸಮಯಲಿಹ
ಇದ ನಿಮ್ಮ ಗಿಡುವಳಿಗೆ ಈಗ ಯಾಕಂದ ಬಿಳಿ ಬಣ್ಣ ಯಾವ್ ಕೆಂಪು ಬಣ್ಣ ಹಚ್ಚಿರ್ತಾರ ಗೊತ್ತಾ ಗಿಡಗಳಿಗೆ
ಹಾ ಹೌದ್ರ ಬಣ್ಣಾ ಚಲ್ತ ಯಾಕರ್ತ ಗೊತ್ತ
ಅದ ಯಾಕಂದ್ರೆ ಮನ್ಷ್ಯನಿಗೆ ಆ ಕಷ್ಣ
ಮನುಷ್ಯರಿ ಆ ಕನಗೋಸ್ಕರ ಅಲ್ಲ ಕರೆಪ್ಪ ಅವರ
ಯಾಕಂದ್ರೆ ಒಂದು ಬಟ್ಟೆ ಅಂಗಡಿ ಮುಂದೆ ಗೊತ್ತಾ ಒಂದು ಬಟ್ಟೆ ಅಂಗಡಿ ಮುಂದ ಒಂದ್ ಗೊಂಬೆ ಇಟ್ಟಿರ್ತಾರೆ
ಹೌದ್ರೀ
ಆ ಬಟ್ಟೆ ಅಂಗಡಿ ಮುಂದೆ ಒಂದು ಗೊಂಬಿ ಇಟ್ಟಿಡ್ತಾರೆ ಯಾಕಂದ್ರೆ ಆ ಬಟ್ಟೆ ಹಾಕ್ತಾರ ಇಲ್ಲಿ ಒಂದ್ ಅಂಗಡಿ ದೆ ಅಂತ ಗೊತ್ತಾಗಬೇಕಂದ್ರೆ ಬಟ್ಟೆ ಅಂಗಡಡಿ ಮುಂದೆ ನೋಡಿ ಸ್ವಲ್ಪ ದೂರದಿಂದಲೇ ಗಾಡ ನಿಂದಿಸ್ತಾರೆ
ಹೌದೌದು ರೀ
ಹ್ಮ್ ಮತ್ತೆ ಗಾಡಿಗಳು ಯಾವ್ದ ಕೊ ಹೊರ ನಿಿಂದ್ತಾರ ಅಂದ್ರೆ ಗಾಡಿಗಳು ಸ್ವಲ್ಪ ದೂರಿಿಂದ ಆಕರ್ಣಿಸುತ್ತಾರೆ
್ಮಕ ಚ ಆಕರ್ಷಿಸತಾರೆ ಯಾಕಂದ್ರೆ ಅ
ಓ ಆಕರ್ಷಣೆಗೋಸ್ಕರನ ಹ ನೀವು ಹೌದು ನಮ ಇವ್ರ ಗೊತ್ತ ಬ ನಿಮಗೆ
ಯಾರ ಹೌದು ಅವ್ರ ನಮ್ ಫ್ರೆಂಡ್ ನಮ್ ಫ್ರೆಂಡ್ ಒಬ್ಬರು ಅವ್ರಿಗ ಪರಿಚರು ಬಿಜ
ಹ್ಮ ಹೌದ್ರೆ ಹ್ಮ ಹ್ಮ ಇರ್ಲಿ ಇರ್ಲಿ ಕರೆಪ್ಪ
ಬಾಳ ಜಿನ ನಮಗೆ ಪರಿಚಯ ಇದ್ದಿಲ್ಲ ಅಷ್ಟೊಂದು ಅವ್ರ ಫ್ರೆಂಡ್ ನಮಗ್ ಬಾಳ
ಹೌದ್ರೀ ಯಾರದು
ಅವ್ರಿಗೆ ಬಸವರಾಜ್ ಅಂತ ಹೇಳಿದ್ರ ಬಿಜಾಪುರನ
ಹ ಹಾ ಹೌದ ಅನ್್ರ
ಅವ್ರ ಗಿಡ್ಡ ಪಸೆ ಅಂತ ರೀ
ಅ ಇವರು ಮಲ್ಲಿಕಾರ್ಜುನ್ ತುಂಬಾ ಬಾಳ್ ಬೇರಕ್ದ್ರೀ
ಹ ಹಂಗೇನ್ ಇಲ್ಲರಿ ಅವ್ರು ಚೆನ್ನಾಗಿದ್ದಾರೆ ಚೆನ್ನಾಗಾರ ಅಂತಾರೆ ಎಲ್ಲ ತುಂಬಾ ಮಿಯ ಗಿಳಿಯ ಬಂದ್ ಬೆಳಗವ್ರು ಎಲ್ಲಾ ನಮ್ಗೆ ಅವರು ಫ್ರೆಂಡ್ಸ್ ಎಲ್ಲ
ಹೌದಾ ಅವರು ಒಂದ ಯಾವ್ದೋ ಕಾರ್ಯ ಅಂತ ಒಂದು ಆ್ಯಪಲ್ಲಿ ಏನೋ ಮಾಡ್ ಮ ಅಮೌಂಟ್ ದುಡ್ಡುಗಸ್ತಾರ ರೀ ಅವ್ರು
ಅದೇ ರೀ ಅದೇ ಮತ್ತೆರಿ ಏನ್ ನಡೆಸೀರಿ
ನಮ ಕಡೆ ಏನಿಲ್ಲ ಕರಪವ್ರ ಎಲ್ಲಾ ನೀವ್ ಹೇಳ್ಬೇಕು
ಹ ಏನಿಲ್ಲ ನೋಡ್ರಿ ಆರಾಮಿದ್ದೀರಾ ತಾನೆ
ಹಾ
ಎಲ್ಲ ಆರಾಮ್ ಮಾಡಿ ಮತ್ತೆ ನಿಮ್ಮಲ್ಲಿ ಕಾಂಗ್ರೆಸ್ ಗಿಡ ಅಂತ ಗೊತ್ತ ತ ಪಾರ್ತೇನಿಯಂ ಅಂತ ನೋಡ್ರಿ
ಎ ಹೌದು
ಅದ್ ಹೆಂಗ್ ಈ ಕಡೆ ಬಂತ್ ಗೊತ್ತಾ ನಿಮ್ಗೆ
ಅದು ನಮ್ಮ್ ದೇಶದಿಂದಲ್ಲ ಬೇರೆ ದೇಶ
ಹೌದು ಕರೆಕ್ಟ್ ಇದೆ ಕರೆಕ್ಟ್ ಇದೆ ನಿಮ್ಮ ಮಾತ ಅದೇ ಸ್ವಲ್ಪ ಹೆಂಗೆ ಬಂತಂತ ಹೇಳ್ತೀರಾ
ಅಂದ್ರೆ ಆ ಬೇರೆ ದೇಶಗಳಿಂದ ಇಂಗ್ಲೆಂಡ್ ಆಯ್ತು ಮತ್ತೆ ದಕ್ಷಿಣ ಆಫ್ರಿಕಾ ಆಯ್ತು ಮತ್ತೆ ಯುರೋ ಯರೋಪ್ ದೇಶಗಳಿಂದ ನಾವು ಗೋಧಿನ ಆಮದು ಮಾಡ್ಕೊತಿದ್ವಿ
ಏನು ಓ ಗೋಧಿ ಗೋಧಿ ಇಟ್ಟು ತಯಾರಾಗುತ್ತ ಅಲ್ವಾ
ಹ ಗೂದಿದ್
ಹ್ಮ್ ಚಪಾತಪದ ಕಿದ್ದ ಮತ್ಸತಿ
ಅದು ಮುಂಚೆ ನಮ ದೇಶದಲ್ಲಿ ಇರ್ಲಿಲ್ಲ
ಹೌದ ಹೌದು ಕರೆಕ್ಟ್ ಇದೆ
ಹಾ ಗೋಧಿನ ನಾವೇನ್ ತೊಗಂಬರಕ್ ಚಲೋ ಮಾಡುದಲ್ಲ ಆ ಗೋದಿ ಜೊತೆಗೆ ಸಣ್ಣ ಸಣ್ಣ ಸಣ್ಣ ಪುಟ್ಟ ಬೀಜಗಳು ಒಂದು ಹದೂ ಇಲ್ಲ ಒ ಎರಡು ಅದ್ರಂದ ಒಂದೊಂದು ಬಂದೆ ಈಗರ ಸಂಪೂರ್ಣ ಎರಡು ಕೊಂಡ್ ಬಿಟ್ಟಿ ಎಲ್ಲಿ ಇಲ್ಲ ಹೆಂಗಿಲ್ಲದು
ಹೌದು ಇಲ್ಲಿ ಈಗಾದ ನಮ್ಮ ವಲ್ದಲ್ಲಿ ಅಂತಲ್ಲ ಹಂಗಗೆಲ್ಲ ಈಗ ದೇಶ ದೇಶದ ಕೂಡ ತುಂಬಾ ಸ್ಪ್ರೆಡ್ ಆಗಿದ ಅಲ್ವಾ
ಹೌದ್ರಿ
ತುಂಬಾ ಯಾಕಂದ್ರೆ ಹೊಲದಲ್ಲಿ ಒಬ್ರು ಈ ಕಿತ್ತಿರ ಅದು ಹೆಂಗ ಕಿತ್ತಿ ಹೆಂಗ್ ನಾಶ ಮಾಡ್ಕಂದ ಗೊತ್ತಿಲ್ಲ ರೈತರಿಗ ನ
ಹೌದ್ರಿ ಸಂಪೂರ್ಣವಾಗಿ ಹೆಂಗ್ ತೇಬಕ್ ಅನ್ನೋದು ಗೊತ್ತಲ್ರರಿ
ಅದು ಕೃಷಿಗೆ ಏನಂತ ಒಡಿತಾರೆ ಗೊತ್ತಾ ಸ್ಪ್ರೇ ಯಾವದು ಗೊತ್ತಾ ಆ ಕೃಷಿಗೆ ಸ್ಪ್ರೇ ಹೊಡೆಯದು ಮತ್ತೆ ಕಳೆನಾಶಕ ಮತ್ತೆ ಕೀಟನಾಶಕ ಅಂತ ಹೊಡಿತಾರೆ ಅದು ಮತ್ತೆ ಸಹಿತ್ಯವಲ್ಲ ಸ ಮತ್ತೆ ಬೂರ ಊಟ್ಟಿಗೆ ನಿತ್ತೆ
ಹ ಹೌದ್ರಿ ಸಂಪೂರ್ಣ ವಯಸ ಆಲ್ರಿ ಅವು
ಅದ ಕಸ್ತೆ ಎಣ್ಣ ಅಂತ ಹೊಡಿತಾರೆ ಮತ್ತೆ ಒಂದ್ಸತಿ ಆಯ್ತು ಆಸ ಆ್ತಯತ ಅಂದ್ರ ನಮಗ್ ಬಿಟ್ಟು ಬಿಡುತ್ತಾರೆ ಅದು ಮತ್ತೆ ರಿಟರ್ನ್ ಪುನರವರ್ತನೆ ಆಗಿ ಮತ್ತೆ ಬೀಳುತ್ತೆ ಅದು
ಹ ಹಾ ಇಂಗ ರ
ಹ್ಮ್ದು ಮತ್ತೆ ರಿಟನ್ ತಾನೇ ಬೀಡುತ್ತೆ
ಅದಕ್ಕೆ
ಅದು ಏನ್ ಮಾಡ್ಬೇಕಂದ್ರೆ ಒಂದು ಹೊತ್ತೆ ತಮ್ಮ ಹೊಲದಲ್ಲಿ ಸುಡುಬೇಕು ಹೊತ್ತು ಇಲ್ಲಾಂದ್ರೆ ಮಣ್ಣದಲ್ಲಿ ಊತ ಹಾಕಬೇಕಾಗುತ್ತೆ
ಮಣ್ಣೇಲಿ ಊತ ಆಗಕ ಸುಟ್ಟ ಬಿಟ್ರೆ ಎಲ್ಲಾ ಬೀಜನು ಸುಟ್ಟ ಹೋಗಕ್ತವೆ ಅಂತ
ಇಲ್ಲ ಇಲ್ಲ ಮಣ್ಣಲ್ಲಿ ಹುತಕ್ಕಬೇಕುಕಾಗತ್ತಿಲ್ಲ ಮಣ್ಣಲ್ಲಿ ಕೊಳೆತ ಗೊಬ್ಬರ ಆಗಿ ನಿಮಗೆ ಹೊಲ ಹೊಲದಲ್ಲೇ ಹಾಕ್ಬೋದು ಅಲ್ವಾ
ಇಲ್ಲ ಒಳಗಡೆ ಅಷ್ಟೇ ಸುಲಭವಾಗಿ ಅದು ಇದಾಗಲ್ರಿ
ಇಲ್ಲ ಇಲ್ಲ ಎರೆಹುಳ ಚೆನ್ನಾಗಿರುತ್ತವೆ ಎರೆಹುಳ ತಾನೇ ಎಲ್ಕತವೇ ಅ ಹೆಂಗನಾದ್ರರು ಹೊಳ್ಕಂಡಿ ಯಾಕಂದ್ರ ಅದು ಗಿಡಗಳು ಟೋಳ್ಳೆ ಇರುತ್ತೇವ ಅಲ್ವಾ
ಹಾ ಹೌದ್ರೀ
ಆದಷ್ಟು ಬೇಗ ಸಾಯುತ್ತದೆ ಆದಷ್ಟು ಬೇಗ ಇದಾಗುತ್ತದೆ ಬೀಜ ಅಂದ್ರೆ ಬೀಜ ಅಂದ್ರೆ ಸ್ಪ್ರೆಡ್ ಆಗಳಾದ ಹಾಗೆ ನೋಡಿಕೊಂತ ಹೋಗ್ಬೇಕ ಅಷ್ಟೇ
ಹ್ಮ್ ಹ್ಮ್ಮ್ ಹಿಂಗೇರಿ
ಹಂಗೈತದ ಮಾಯ್ತದ ಮತ
ಹ್ಮ್ ತುಂಬಾ ಚೆನ್ನಾಗಯ್ತು ಬಿಡ್ರಿ
ಇಲ್ಲ ಯಾಕಂದ್ರೆ ಅದು ಗಿಡಗಳು ನಮ್ಮ ನಾವು ಗೊತ್ತ್ದು ಡಿಪ್ಲೊಮಾ ಅಂತ ಗೊತ್ತಾ ನಿಮ್ಗೆ
ಹೌದೌದು ಗೊತ್ತೈತ ಹೇಳ್ರಿ
ಮಾಡಿದಾರಾ ಹುಡ್ರು ನಿಮ್ಮ ಸ್ನೇಹಿತರು ಬಂದು ಬಳಗ
ಹ ಮಾಡಿದ್ದಾರೆ
ಹ್ಮ್ ಅವರು ಕೇಳಿ ಅವರು ಚೆನ್ನಾಗ್ ಗೊತ್ತಿರ್ತ್ತ ಮಾಹಿತಿ ಅವ್ರಿಗೆಲ್ಲ ಹೇಳುತ್ತಾರೆ
ಹೌದ್ರಿ ಹೇಳ್ತಾರೆ
ಹ್ಮ್ ಹೇಳ್ತಾರೆ ಯಾಕಂದ್ರೆ ಅವ್ರು ಚೆನ್ನಾಗೆಲ್ಲ ಕನ್ನಡದಲ್ಲಿ ಗೊತ್ತಿರುತ್ತಲ್ಲ ಆಚ್ಚೆ ಕನ್ನಡದಲ್ಲಿ
ಹೌದ್ರೀ
ಅವ್ರ ಮತ್ತೆ ಬಿ ಇ ಸೈನ್ಸ್ ಅಂತ ಅಂದ್ರೆ ಇಂಗ್ಲಿಷ್ ನಲ್ಲಿ ಹೇಳತಾರಲ್ವಾ
ಹೌದ್ರೀ ಬ್ಯಾಚಲರ್ ಆಫ್ ಸೈನ್ಸ್ ಅಂದ್ರೆ ಇಂಗ್ಲಿಷ್ನ ಹೇಳ್ತಾರೆ
ದಾರ ಅಲ್ವಾ
ಹೌದ್ರೀ
ಇದೇ ನಮ್ಮ ಹೊಲದಲ್ಲಿ ಈಗ ಸದ್ಯಕ್ಕೆ ಏನಾಕಿದೀವಿ ಅಂದ್ರೆ ಹ ಇದು ಈ ನೆಲ ಗೊತ್ತ ಭತ್ತ ಅಂತಾರಲ್ವಾ
ಹ ಭತ್ತ ಭತ್ತ ಭತ್ತ ಗೊತ್ತುರಿ
ಅದನ್ನು ಹಾಕಿ ಸದ್ಯಕ್ಕೆ
ಹೌದು ಎಷ್ಟ್ ಎಕರೆ ಹಾಕ್ಯಾರೀ
ಈ ಸದ್ಯಕ್ಕೆ ಮೂರೇ ಎಕರೆಯನ್ನು ರೆಡಿ ಮಾಡಿ ಸಸಿಮೀಡಿ ಅಂತ ಅಂತವು ಬರತಾವಲ್ಲ ಆ ಸಸಿಮಾಡಿ ಹಾಕ ಹಾಕಿವಿ ಸಸ್ಯಗಳು ಸಣ್ಣ ಸಣ್ಣ ಸಸ್ಯಗಳನ್ನ ರೆಡಿ ಮಾಡುತಾಯಿದ್ವಿ ಸದ್ಯಕೆ
ಹ್ಮ್ ಹ್ಮ್ ಹೋದದ್ರೀ
ಯಾಕೆಂದ್ರೆ ಮುಂದಿನ ಪೀಳಿಗಾಗಿ ಮುಂದಿನ ಪೀಳಗ ಅಂದ್ರೆ ವಟ ಮುಂದಿನ ಅವಧಿಗಾಗಿ ರೆಡಿಯಗುತ್ತೆ
ಹ್ಮ್ ಹ್ಮ್ ಹೌದ್ರಿ
ಯಾಕಂದ್ರೆ ಈಗ ರೆಡಿ ಆಗಿದ್ರೆ ಮುಂದಕ್ಕ ಅತ್ತಮುತ್ತಮವಾದ ಬೆಳೆವಾಣಿಗೇ ಚೆನ್ನಾಗಿ ಬರುತ್ತೆ
ಹೌದ್ರೀ
ಒಂದೇ ಒಂದ ತಲೆ ಹಾಕಿ ಅದನ್ನ ನಾಟಿ ಮಾಡುವ ಸಮಯದಲ್ಲಿ ಕಿತ್ತಿ ಆ ನಾಟಿ ಮಾಡಿಸಸ್ತಾರೆ ಯಾಕಂದ್ರೆ ಬಾಧೆ ಕಂಟಿನ್ಯೂ ಆಗಿ ಸಾಲ ಸಾಲ ಬೀಜ ಹಾಕಿ ನಾಟಲ್ಲ
ಓಹೋ ಓಹೋ ಹೌದ್ರಿ
ಚೆನ್ನ ಚೆನ್ನಾಗಿನು ಉತ್ಪಾದನೆ ಆಗಲ್ಲ ಮಳಕೆ ಪ್ರಮಾಣ
ಹ ಹ್ಮ
ಅದು ಮಳಿಕೆ ಹೊಡೆಯ ಸಾಮರ್ಥ್ಯವನ್ನು ಕಳೆದುಕೊಂಡಿರುತ್ತೆ ಯಾಕಂದ್ರೆ ನಾವು ಅದು ಮಳಕೆ ಪ್ರಮಾಣ ಚೆಸ್ಟ್ ಇದು ಅಂದ್ರ ಪೇಪರ್ ಟೆಸ್ಟ್ ಮಾಡುತ್ತವೆ ನೂರು ನೂರು ಬೀಜಗಳನ್ನು ಇಟ್ಟು ಮಾಡುತ್ತೇವೆ ನಮ್ಮ ಸರ್ ಹಹೇಳಿದೆ ಈ ಪ್ರಕಾರ ಐವತ್ತು ಲೀಟ್ರ ಎಲ್ಲಾ ನಾಕಕ್ ನೂರು ಲೀಟರ್ ಸಾಕಕ್ ಅಂತ ಹೇಳಿದವಿ ನಾವು ಮಾಡೋದ ನೂರು ಬೀಜಗಳು ಇರ್ತೀವಿ
ಹ ಹ್ಮ ಐವತ್ತರಿಂದ ನಾಕ್ನೂರು
ಹ್ಮ್ ಅದು ನೂರು ಪಕ್ಕ ಇಡ್ಬೇಕು ಅದು ಬೀಜಗಳು ನೂರು.
ಹಾ ಹೌದ್ರಿ
ಪೂರ್ಣ ಮಾಹಿತಿ ಚೆನ್ನಾಗಿ ಹೇಳಿದೆಲ್ಲ ಅವ್ರು ನಮ್ಮ ಸರ್ಗಳು.
ಓಹ್ ನಿಮ ಗುರುಗ ಸಂಪೂರ್ಣವಾಗಿ ಹೇಳಲ್ವಾ.
ನಮಕಿಂತ ಹುಷಾರ ಇದಿರಿ ಅಂತರ್
ಹ ಹ್ಮ್ ನೀ ಕೇಳಿದ್ರೆ ಹೇಳ್ತಾರಲ್ಲ ಅವ್ರು.
ಹೌದೌದು ಕೇಳಿದ್ರೆ ಹೇಳ್ತಿದ್ರು ನಾವು ಕೇಳಿಲ್ಲ.
ಹೌದ್ರಿ
ಹ ಈಗ ನಾವ್ ಸ್
ಕೇಳ್ಬೇಕ್ ಹ ಹಾ ನಂಗು ತುಂಬಾ ನಿದ್ದೆ ಬರ್ತೈತ್ರಿ.
ಹೌದಾ ಸರಿ ಆಯ್ತರಿ ನೀವು ಮ ಕಾಲು ಬಾಳ ದಿನ ಆಗಿ ಮಾಡಿದ್ದೀರಿ ನೀವು ಸ್ವಲ್ಪ ಸ್ ಬೇಗ ಸಂಪರ್ಕಿಸಿ ನಮ್ಮನ್ನ.
ಹಾ ಆಯ್ತ್ರಿ
ಹ್ಮ್ ಕಾಲ್ ಮಾಡಿದ್ಕೆ ತುಂಬ ದೇ ಧನ್ಯವಾದಗಳು ರೀ ಬಸರಾಜ್ ಅವ್ರೆ.